ಹಲೋ
ಹಲೋ
ಆರಾಮ ಗಸ್ತ
ಅದಾಮ ನೋಡಪ್ಪಾ ನೀ ಆರಾಮ್ ಇದ್ದೀರ
ಏನೋಡತ್ತ
ನೀ ಆರಾಮ ಇದಿದ್ದೀಲ್ಲ ಅಂದ
ನಾವೇ ಆರಾಮಿದಪ್ಪ ಏನ್ ಮಾಡುತ್ತೆ
ಏನ್ ಇಲ್ ನೋಡು
ಆ
ಒರಕ್ಕಲ್ಲಿ ಬ್ಯಾಂಕ ಹೋಗಬಂದ ರೊಕ್ಕ ತೆಗೋಯ್ತು ಬ್ಯಾಂಕಿ ಹೋಗಬಂದ
ಮತ್ತೆ ನಡದ
ಬ್ಯಾಂಕಿಗೆ ಹೋಗಬಂದು ರೊಕ್ಕ ತಗೋದಿತ್ತು
ಎಲ್ಲಾ ಆರಾಮನ ಯಾರು ಹಲ ಕಡೆದೆ
ಜ್ಯಾಂಕಿ ಹೋಗಬಂದ ಜರ ರಕ್ಕ ತಗದಿತ್ತು
ಹ್ಮ್ ಮಹಲ್ಯದು ಬರ್ಬೇಕಕ್ಲ್ಲ ಇಲ್ಲಯ ಮನೆ ಬಲಿದು ಬರ್ಬೇಕಲ್ಲಾ
ಬುರಿ ಜಾವ ಬಂದಿ
ಹ ಮುಂಜೆಾನ ವಂದಪ್ಪಾ ಸಿಂದ ಅತ್ತ
ಹಾ
ಮತ
ಏನ್ ಇಲ್ ನೋಡದೆ ಸುಮ್ ಹೊಲಕ್ ಹೋಗೋದು ಮುನಿಗ್ ಬರದು
ಹ್ಮ ಹದನ್ ರೈತು ಕಷೆ
ಆಾ
ಒಲ್ಯಾರ ರೈತ ವಷ ಆಗರಪ್ಪಾ
ಅದೇ ರೈತ ಭಾಷಾರ ಅಪ್ಪಾ
ಅ ತೋಣ
ನಿಮ್ದ ನಡೀತಾ ನಾನ್ ನಮ ದಿನ ನಿಂದಿರುತ್ತ
ಆಮ್ದೇ ನಡೀತಾನೆ ಹ
ಹಾ
ನಮ್ದೇಏನ್ ಹಿಡಿತ ನಿಮ ಏನ್ ಎಂದಿರ್ದಪ್ಪಾ ಅಂದ
ಎಲ್ಲ ಡ್ಡಫೇಮಿಲಿದ
ಹ್ಮ ಬಾಸಣಲ್ಲ
ಹ್ಮ ನ
ಅ ಪ ನಾ ಅದುಪಯ ಕೂರ್ಟ್ಟಿ ಊಟಮೆಟಿಕಾ ಒಂದು ಕೋರಿ ನಳ
ಹಾ
ಒೋಗಲಾನವತ್ತು ಹಲ್ಕ ಅಲ್ಕಲ್ಲ
ಹೊತ್ತುವತಾ
ಯಾವಾಗ
ನಂದ
ಹ್ಮ
ಇನ್ನ
ಹ್ಮ್
ಮತ್ತ ಮನಗ ತಿಳಲ
ಹಾ
ಅಜ್ಜಿ ಕಡಿಗೆ
ಬಿಜಿ ಕಡೆಗ
ಹ್ಮ್
ಮಾತಾ
ಏನಿಲ್ಲ ನ ಇದೇ ಹಲ್ದಾಜರ್ ದಂದಿ ಇದ ಹೋಗ್ಬೇಕಕ್ಗ ದೌಡ
ಹ್ಮ್ ಬರಬರಿ ಇ ಹ್ಮ
ಹಾ
ಅವ ಕುಡ ಕೆಟ್ಟತನು ಪಾಂತಾ
ಇನ್ನೊಂದ್ ಎರಡು ಮೂರ್ ಸಾಲದ
ನ ಸಚಿನ್
ಹ್ಮ್ ಅಲ್ಲಿ ಗುಲ್ಬಾರದಾಗ ಇವು ಚಲೋ ಪಿ ಜಿಗಳುಗಳುು
ಹ್ಮ್ ಚಲೋ ಯಾರ್ ಮಾಡವ್ರ
ಇಲ್ಲಿ ಪಾರ್ವ ಮಾಡುವ ಒಂದೆಡು
ಹಾ
ನಿಮ್ ಪರ್ಬದ ಅಂದ್ರ ಆಯ್ತ ಬರ್ತರ್ಕ ಎೋಡಿ
ಗುರುಕುಲ್ ರ ಹಣ ಅವರು ಗುರುಕುಲ
ಅ ಕಡೆಮ ಚ ಸ ಪಜ ಹರ
ಅದೇ ಅಲ್ಲಿ ರೂಮ ಮತ್ತ ಊಟ ಚಲೋ ಇದು ಮೆಸ
ಎಸದಬ ಅದತ
ದಹೇ ಅವ್ನು ಗುಲ್ಬಾರಾಗ ಅಕ್ಕ ಬ ಅಡ್ಮಿಷನ್ ಮಾಡ್ಸದ ಅದಕ ಕೇಳುತ್ತೆ
ಹ ಸಂತು
ನಮ್ದು ಬಿಜಾಪುರಕ್ಕೆ ಮಾಡ ಬಂದೇವಲ್ಲ
ಆಕಾರದ
ರಾಮಕೃಷ್ಣ
ಸಲ್ಗ ಕಾಲೇಜ್ ನೋಡ್ ಬಂದ್ರಾನು
ಅದ ನೋಡಿದೆ ಚಲೋ ಅದ ಇದ್ದಟ್ರದಾಗ
ಕಂಪಸ್ ಆ
ಹಾ ಬಸುವಿ ದದುನಿಯದ ಭಾರಿ
ಹ್ಮ ಹಾಸಟ ಮಾಡತ ಹಾಸಡಾಾನ ನೋಕರಿ ಚಲ್ಲ ಭ
ಈಗ ಹಾಸ್ಟೆಲ್ ಬಿಡ್ತಾವಲ್ಲಾ
ಯಾವನ ಬಿಡಾವ ಆಗಷ್ಟ ಸರಪ್ಪ ಬಕ್ಕೂಲ ಅಂತ
ಅಾನ ಹಾಕಿ ಹಾಸ್ಟೆಲ್ ಚಾಲುವಾಗ ಹೋಗಬೇಕತ
ಅದ ನೀಪ ಇತ್ತೆ ಅಕ ಬರ್ತನಷ್ಟ ದೀಪತ್ರುಂಬ
ಹ್ಮ್ ಹ್ಮ
ಅರ್ತಣ ಎಲ್ಲ ಆರಾಮಲ್ಲ
ಹ್ಮ್ ಆರಾಮಪಾ
ನೋವ್ ತರ್ತಂದಿರಲ್ಲ ಕಡೆ ಮಟ್ಟಲ್ ಕ ಬಂದಿಲ್ಲ ಯಾಕ
ತಂದರು ತೊಂದರೆ ಮೇವು ತೊಂದರು
ಯಾರೀ ಮಾಡದಾರ
ನ ಬಾಬ ತಂದಾನು ಮೇವು ಮಂಡ ತೊಟ್ಟದ ಎತ್ತಿನ ಗಡಗೆ
ಮತ್ತೇನ್ ಕಾರ್ಂಡ ಕಟ್ಟ ಬರ ನಿಮಗ್
ಅ ನಮಗ್ ಬ್ಯಾಡ ನಮ್ಮ ಭಾವ ಬ್ಯಾಡತಾಳ ನ
ಸುಮ್ ಹಾರಸ ಹಾರಸ ಮಾಡಿ ಇಲ್ಲ ಹೊಂದಾಗ ಹಾರಸ ಮ ಇದೆ.
ಅದೇ ಬ್ಯಾಡ ಹತ್ತನ ಬೈತಾನ ಬ್ಯಾಡ ಹತ್ತನ.
ಹಣ ಆ ಹಳಾವಟ ಶ ಅರ್ಜ ಆಗ.
ನು.
ಉಳಾಗಡೆ ಶಡ್ ಅರ್ಚಿ ಬರ್ತಲ್ಲ ಈಗ.
ಹಾ ಹಾ.
ಹಾಕು. ಹಾ
ಅದೇ ಹಾಕ ಕಲಿತಾ ಆತಲ್ಲ. ಅರ್ಗೆತ.
ಆ ಪೇಸ ಆ ಬರಬರಿ
ಈ ಕೆೇಳಸುತ್ತ.
ಹ್ಮ್.
ರೇ ಉಳಾಗಡೆ ಹಾಕ್ಬೇಕುಲತ್ತೆ ಮುಂಗೂಟ.
ಹಾ ಕ್ರ್ಯಾಕ್ರಿ ಇ ಒಳಾಗಡೆ ದದುನಿಯ ದರ ಕತ ಒಳಾಗಡಿ.
ಅದಿಕ್ಕೆ ಕೇಳದ್ ನಿಂಗ ಸುಮ್ ಮುಂಗುಟ್ಟಿಗೆ ಹಾಕಂದ್ರ ಯಾರು ಬಿತ್ತಲಿ ರೇಡ್ನ ಸಿಗ್ತಾಕ ಮಳಿ. ಇಲ್ಲಾದ ಕೊಳತ.
ಹ. ಹ್ಮ್ ನಿಂಬಲ್ಲಿ ನೀರ ನಡತ ಹಾಕ್ರಿ
ಅವ್ರ ಬಳಿ ಅವ್ರ ಬಳಿ ಗೋಳೆ ಮಾಡೋದ ನೀರೆಲ್ಲ ನಮ ಬಳಿ.
ಮನೆೆ ಬಳೆ ಇತ್ತಲ್ಲ ಅದ್ರ ನೀರ್ ಬಳದವ.
ಹೂರ ಒಂದು ಗಂಟ ಮಂಡಿತ್ತ ಶೌಂತಿ ಇದದ ಮಕ್ಕಿತನದ. ಡಾಬುದ.
ಹ್ಮ್.
ನಿಮ್ ತ ಮುನ್ನು ಇವತ್ತು ಮಾರ್ಕಿಡ್ಕ.
ಹ್ಮ್.
ಗಸಗ ಶಾಂತಿಕ.
ಒಂದು ಇಪ್ಪತ್ತೈ್ಯ ಸಣ್ಣ ಒಂದ್ ಹದ್ಿನೈದು ದಮ್ಮನ್ ಒಂದ್ ಐದೈಗ.
ಅಂದ್ರ ರೇಟ್ ಎಟ್ಟಾಗ್ಯದ ರೇಟ್ ಅದ್ರದ್ದು.
ಈ ಆರನೂರು ಆರನೂರ ತಳ್ೂ.
ಏಳ್ನೂರದಾ.
ಇನ್ನೂರು ಚಲೋಮಾಲಿ ಒನೂರುದ. ನಮ್ದು ನೀನ್ ಆರ್ನೂರ ಐತ್ ಮಾರಾವ ಇವತ್ತಾಕ ಮಾಡ್ತಾರ.
ಹ್ಮ ಅ ಅಕ್ಕಾತ ಶಂತ.
ಒದು ಮೆಂಟ ಬಾಳ ಮಾಡಿ ಹನ. ಮರ್ತಿು ವೈರಾಸ ಪಡ್ರಲ್ಲಡ ಎ ಹಾ ದತ.
ಹ್ಮ್.
ಒಟ್ಟಟ್ಟಾ ವ್ಯರಸ್ ಪರ ಒಟ್ಟಲು ಟಲ. ಹ್ಮ ಅಟ್ಟಗಾರಸ್ ಬರ್ಬಟ್ರ ತೀರಿಗ ಅದಕ್ಕ.
ಆತ ಮಾಡೇಡ್ಣ ಬಕ್ಕಕೊಳ್ ಬಿಟ್ರಿ.
ಆತ ಬಾಳ್ ಬಿಟ್ಟು ಎಲ್ಲ ಬಿಟ್ಟು ಅಂದ್ರೆ ಈರಿಂದ ಒಟ್ಟ ವೇರಂತ. ಆ ಕಾರ್ ಸದು ಮನ ಕಂಬಲಿ ವೈರಸ್ ಮಾಡಂದು ಉಗ ಪತಿ ಹೊರೆ.
ದದುನಿಯದ ಮಂದಿ ಪಲ್ ಯ ವೈರಾಸ ಬಂದುು.
ಅದಕ್ಕೆ ನ ವೈರಸ್ ಬರ್ಬಟ ಅಂತ.
ಹ್ಮ್್ಮ್ ಅಂದ್ರೆ ಚಲೋ್ರ ಅಂದ್ರೆಂತ.
ಅ ರ ರವಾಂಕ. ಏನ ಅಲುತ್ತ ನಾವ್ರಸ ಇನ್ ಮುಂದೆ ಏನ್ ಮಾಡತಲಿ. ಅದೇ ಏರಿ ಚಲೋದಾ ಎಲ್ಲಾ ಎಲ್ಲಾನ ಬಂದೆ ನಾ್ದ ಇದರ ಓದ್ತಾ ಹಿರಿ
ಹ
ಹ್ಮ್ ನಿಂಬರ್ ಕಾಮ ಕೊಂಡಿದರ
ಮಾಡಟ್ ಇನ ಇಲ್ಲ ಇನ ಚಡ ಆತ
ನಿನದಿನ ದಿನ ಹತನ
ಅ ನಣ ಅ ಇಪ್ಪ ದಿನ ಇದು ನಿಂಬಲ್ಲಿ ಕಾಯಿ ಆಗ್ಯಾವ ಇದು ತನಿ ಆಗ್ಯಾವ
ಹ್ಮ್ ತನ ಆಲತ
ಬೇಸ್ ಕಲವಾದಿ ನೀ ಸಟಕೆನಾ
ಓ ಆಡು ಕಲೋ
ಎರಡ್ ಕಿಲೋ ಅದು ಒಂದ್ ಎಕರದೇನಾ ಒಂದ್ ಅರ್ಧ ಎಕರದ
ನಕ್ಕ್ರ ದುಷ ನಕ್ಕ್ರಟ ಹ
ನಾಸತ ಅದ ಭ ನೀ ಜರ ಕಾಯಿ ಧಮ್ಮ ಅದು ಅಂದ್ರ ಚೊಲ ಆತ
ಹ್ಮ್ ತ ದಾಮ ಬ ಹಾಗ ಚಲ್ಲ ತುಂಬ ಸಾರ ತ ಹಾಬೇಕ ಕ ತಿ
ಹ್ಮ್
ಏನ್ರ ಮಾಡ್ಬೇಕಲ್ಲ ಹೋಗಿ
ಮಾಡದು ಇ ಮತ್ ಏನ್ರಿ ಒಂದು ಮಾಡದನನ್ ಹೆಂಗ ಮಾಡದ ಏನ್ರರಿ ಒಂದು
ಅವ ಇವು ಜ ಗಡಾಚಲತ ಅವರೆ
ಹ್ಮ್ ಹತ್ರಿ
ಇವು ಗಿಡ ಹಂಗೋರು ಪರು ಗಿಡತ್ತ ಹೆಂಗ ಹಚ್ಚಿರಾಂಗ ಚಿಕ್ಕ ಗಿಡ ಪರು ಗಡ ಹಚ್ಚಿರಂಗ ಎ ಅದ ಒ್ಕದ ಬಾಯ್ ಕಟಾವ ಮಾಡೋ ರತ
ಅದು ದದುನಿಯದ ಭಾರಿ ಆತ ಿಕ ಆತ
ಅದು ಲೋನ್ ಕೊಡ್ತ ಸರ್ಕಾರಾಕಂತ
ಕೇಳ್ರಿ
ಶ್ರೀ ಸ್ಧಲ ಕವಕ ಅಂತ
ಹ್ಮ್ ಜಾನ್ಚೀ ಹೋಗಿ ಕೇಳ್ಬೇಕು ಆ
ಅ ಬ್ಯಾಂಕ ಹೂಗಿ ಕೇಳ್ಬೇಕು
ಹ್ಮ
ಹ್ಯಾಗ್ರೊ ಅಫಿಸು
ಹ್ಮ ಹಾ ಆಗ್ರ ಆಫೀ ಬಡೀಸೆ ತರ್ತ ಅಂಗ್ರಲ ತಂದ್ರರಿ
ಹಲೋ ಆಗ್ರ ಪೂಷ್ಪತವ
ಮಧ್ಯವ ಅ ಅರಲ್ಲ ಅಾ
ಆಯ್ತೋ ಈಗಗ ಇದ ಮಾತ್ ಇದ ಮಾಡ್ತ ಜಾ ಸಾಚಿನತ ಪಕ
ಅ ಆಮೇ ಹಚತು ಹತ